ಹಲೋ
ಹಲೋ
ಕೆಲ್ಸತಾ ಇದಯಾ
ಹಾ ಕೇಳ್ತಿದೆ ಅಕ್ಕ ನಾನ್ ಚೆನ್ನಾಗಿದ್ದೀನಕ ನೀವು
ನಾನು ಚೆನ್ನಾಗಿದ್ದೀನಿ ಆಯ್ತಾ ತಿಂಡಿ
ಹ ಊಟ ಆಯ್ತಕ್ಕ ನಿಮ್ದು
ಆಯ್ತು ಏನ್ ಮಾಡ್ತಾ ಇದೀರಾ
ಆ ಏನುೂ ಇಲ್ಲಕ್ಕ ಸುಮ್ನೆ ಕೂತಿದೆ ನಿಮ್ ವಾಯ್ಸ್ ತುಂಬಾ ಲೋ ಬರ್ತಿದೆ
ಹೌದಾ ಈಗ
ಹಾ ಓಕೆ ಪರವಾಗಿಲ್ಲಕ
ಹೌದಾ ಏನು ಮಾಡ್ತಾದ್ದೀರಾ ಮಲ್ಕೊಂಡಿದೀರಾ
ಏನಿಲ್ಲ ಅಕ್ಕ ಸುಮ್ನೆ ಕೂತಿದ್ದೆ ನೀವು ಹೌದಾ ಅಕ್ಕ ಮನೇಲೆಲ್ಲಾ ಹೇಗಿದಾರ ಹುಷಾರಾಗಿದ್ದಾರ
ಹಾ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ ಕಡೆ
ಹಾ ನಮ್ಮ್ ಮನೇಲ್ಲೂ ಎಲ್ಲರೂ ಚೆನ್ನಾಗಿದಾರಕ್ಕ
ಹೇಗಿದೆ ಆಫೀಸ್ ಕೆಲಸ
ಹ್ಮ ಎಲ್ಲ ಚೆನ್ನಾಗಿದೆ ಅಕ್ಕ ನಿಮ್ದು
ನಮ್ಮ ಮ್ಯಾನೇಜ್ರ ತುಂಬ ಅಯ್ಯೋ ಟಾರ್ಚರ್ ಕೊಡ್ತಾನೆ ನಿಲ್ಸ್ಕೊಂಡೇ ಇರ್ಬೇಕಾ ಹ್ಞೂ ನಿಲ್ಸ್ಕೊಂಡೇ ಇರ್ಬೇಕಾ ಒಂದ್ ಫೈವ್ ಮಿನಿಟ್ಸ್ ಹೋಗಿ ಕುೂತ್ಕೊಂಡಿದ್ರೆ ಅಯ್ಯೋ ಕಸ್ಟಮರ್ಸ್ ಬಂದರೆ ಹಂಗೆ ನೀವು ಹಿಂಗೆ ಕೂತ್ಕೊಂಡಿದ್ದರ ಏನೆನೋ ಮಾತಾಡ್ತಾನ ನಮ್ಮ ಮ್ಯನೇಜರ್
ಏನ್ ವರ್ಕ್ ಮಾಡದಕ್ಕ ನೀವು
ಸೇಲ್ಸ್
ಹ್ಮ್ ಅಂದ್ರೆ ಏನ್ ಕಂಪನಿನಲ್ಲ ಅಕ್ಕ ವರ್ಕ್ ಮಾಡೋದು
ಹೂ ರಾ ಕ್ಲಾತ್ಸ್
ಓ ಹೌದಾ ಹಾ ಹಾ ಹಾ ಹಾ
ಹ್ಮ್ ಅದರಲ್ಲಿ ಸೇಲ್ಸು
ಅಂದ್ರೆ ನಿಮಗ್ ಟಾರ್ಗೆಟ್ ಇರುತ್ತಾ
ಅವನು ಒಂದು ಒನ್ ಮಂತ್ಗೆ ಟಾರ್ಗೆಟ್ ಇರುತ್ತೆ ಬಟ್ ವೀಕ್ ಸ್ಕೆಚ್ಚು ಮಾಡಿದರೆ ಅದರಲ್ಲಿ ಇನ್ಸೆಂಟಿವ್ಸ್ ಬರುತ್ತೆ
ಯಾವ್ ತರ ಅಕ್ಕ ಇದು ಕ್ಯಾಲ್ಕುಲೇಟ್ ಎಲ್ಲ ಆಗದು
ಅಂದ್ರೆ ಈಗ ನನಗೆ ಒಂದ ಒನ್ ಮತ್ಗೆ ತರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ಸ್ ಕೊಡ್ತಾರೆ ಅದರಲ್ಲಿ ಒಂದು ಒಂದು ವಾರಕ್ಕೆ ಫೋರ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್
ಹಾ
ಅದು ನಾವು ಹೆಚ್ಚು ಹೆಚ್ಚು ಮಾಡಿದರೆ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಬಟ್ ಅದು ಬೇರೆ ಕ ಅವರು ಕಂಪ್ನಿಗೆ ಹೋಗುತ್ತೆ ಅದರಲ್ಲಿ ನಾನ ಬ್ರ್ಯಾಂಡು ಅಂದ್ರೆ ಆ ಅಂಗಡಿಯಲ್ಲಿ ನಂದೊಂದು ಸಪ್ರೇಟ್ ಬ್ರ್ಯಾಂಡು ನನಗೆ ನಮ್ಮ ಬ್ರ್ಯಾಂಡ್ ಅವ್ರು ಕೊಡ್ತಾರೆ ಅಮೌಂಟು ಸ್ಯಾಲ್ರಿ ಎಲ್ಲ ಅವ್ರು ಕೊಡ್ತಾರೆ
ಹ್ಮ
ಬಟ್ ನನ್ನದು ಟಾರ್ಗೆಟ್ ಬಂದು ಒಂದು ತಿಂಗಳಿಗೆ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಲಾಸ್ಟ್ ವೀಕ್ ಒನ್ಲಕ್ಟಿ ಸಿಕ್ಸ್ ತೌಸಂಡ್ ಇತ್ತು ಈಗ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ಟವ್ರೆ ಸ ವ್ ಮಾಡ್ತಾ ಇದ್ರರೆ ಇನ್ಸೆಂಟಿವ್ಸ್ ಏನುೂ ಇರೋಲ್ಲ ನಮಗೆ ಬಟ್ ಸ್ಟೋರ್ ಹೆಚ್ಚಗಾದ್ರೆ ಅವ್ರಿಗಿರುತ್ತೆ ಆ ಥರ
ಹಾ ಹಾ ಹ ಹ ಆಗತ್ತ ಆಕ ಒಬ್ರೊಬ್ರಿಗೆ ಒಂದ್ ಒಂದೂವರೆ ಲಕ್ಷ ಟಾರ್ಗೆಟ್ ಯಲ್ಲ
ನಾವ ಅದು ಅಟ್ಲೀಸ್ಟ್ ಹತ್ರಕ್ಕೂ ಬರಲ್ಲ
ಹ್ಮ್
ಚಿಕ್ಕ ಮಕ್ಳು ಬಟ್ಟೆ ಯಾರು ತಗೊತಾರೆ ಐ ಮೀನ್ ಅಷ್ಟೊಂದು ಅಮೌಂಟ್ ಇಟ್ಟು ಒಂದ್ ಡ್ರೆಸ್ಗೆ ಒಂದ ಒಂದ್ ಟಾಪ್ಗೆನೆೇ ಎರಡ್ ಸಾವರ
ಹಾ ಹಾ ಹಾ ಹಾ
ಹ್ಮ ಆ ಯಾರು ತಗೊತಾರ ಎರಡು ಸಾವಿರ ಇಟ್ಟು ಚಿಕ್ಕ ಮಕ್ಳು ಬೆಳಿಯ ಮಕ್ಳು ಅವ್ರರಿಗೆ ಏನಿಗೆ ತೊಗೊಂಡಿದ್ರರೆ ವೇಸ್ಟ್ ಆಗುತ್ತೆ
ಯಾವ್ದಕ್ಕ ನಿಮ್ದು ಕಂಪ್ನಿ
ಟೈನಿ
ಹೌದಾ ಹ ಹ ಹ
ಅದರಲ್ಲಿ ನೀನೊಂದು ಫ್ರಾಕ್ ತೊಗೋಬೇಕಂದ್ರೇ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಫ್ರಾಕ್ಗೆ ಒಂದು ಟಾಪ್ಗಂತು ಟೂ ತಥೌಸಂಡ್ ಟೂ ತೌಸಂಡ್ ಟೂ ನೈನ್ಟಿ ಫೈವ್ ಆ ಥರ ಇರುತ್ತೆ ಸೊ ಚಿಕ್ಕ ಮಕ್ಳಿಗೆ ಯಾರಂತ ಅಷ್ಟೊಂದು ಕಾಸ್ಟ್ ಇಟ್ಟು ತಗೊತಾರೆ
ಹೌದು ಹೌದು
ಈಗ ನಾವೇ ನಮ್ಮ ಮನೆಯಲ್ಲಿ ಮಕ್ಳು ಇದ್ರೆ ನಾವೇ ತಗೊಳಲ್ಲ
ಹಾ ಹೌದಾಕನಜ್ಮ ಹ್ಮ
ನಾವೇ ಮಾರ್ಕೆಟ್ಗ ಹೋಗಿ ಹಂಗೆ ಹೋಗಿ ನೋನ್ ತೊಗೊಂಡು ಬರ್ತೀವಿ
ಕಡಿಮೆ ಕಡೆ ಬೇರೆ ಕಡೆ ಸಿಕ್ತಿದೆ ಅಂತಂತಂದ್ರೆ ಜಾಸ್ತಿ ಕುಟ್ಟಿ ಆಕ್ ತಗೋಬೇಕಂತಾನೇ ಹೇಳ್ ಇ ಮಾಡ್ತಾರೆ
ಅಯವಾ ಆದ್ರೆ ನನ್ ಶಾಪ್ ಇರೋ ಲೈನ್ ಒಂದು ಟೆನ್ ಟು ಫಿಫ್ಟೀನ್ ಅಂಗಡಿ ಇದೆ ಆ ಚಿಕ್ಕ ಮಕ್ಳ ಬಟ್ಟೆನೆ ಹ್ಮ್ ಹೆಂಗಗೆ ಸೇಲಾಗುತ್ತೆ ಮ ಬಾಂಧವರೆಲ್ಲಾ ನಮ್ಮ ಮ್ಯಾನೇಜರ್ ಅವ್ರ ಮ್ಯಾನೇಜರ್ ಅವರೆ ಎಲ್ಲರ ಬಂದು ಬಂದು ಸೇಲ್ ಮಾಡಿ ಸೇಲ್ ಮಾಡಿ ಅಂತಾರೆ ಎಲ್ಲಿ ಸೇರಿ ಮಾಡಕ್ಕಾಗುತ್ತೆ
ಸ್ಯಾಲ್ರಿ ಚೆನ್ನಾಗಿದೆನ ಅಕ್ಕ
ಎ
ಮತ್ತೆ ಬೇರೆ ಕಡೆ ಟ್ರೈ ಮಾಡ್ಬೋದಲ್ಲ ನೀವು
ಹತ್ತ ಹತ್ರ ಮನೆಯ ಹತ್ರ ಎಲ್ಲಿ ಸಿಗ್ತಾ ಇಲ್ಲ
ಇದು ಸ್ಕೂಲ್ ಆತರ ಟ್ರೈ ಮಾಡ್ಬೋದಲ್ಲಕ್ಕ
ಎಲಿ
ಸ್ಕೂಲ್ ಅಕ್ಕ ಸ್ಕೂಲ್ ಈ ತರ ಇರ್ತಾವಲ್ಲ ಕಾಲೇಜ ಸ್ಕೂಲ
ಬಟ್ ನಾನ ಅಷ್ಟು ಎಜುಕೇಶನ್ ಇಲ್ಲ ನನ್ಗೆ
ನಿಮ್ದೇನ್ ಎಜುಕೇಶನ್ ಕಂಪ್ಲೀಟ್ ಆಗಿದ್ದಕ್ಕ
ನಂದು ಪಿ ಯು ಕಂಪ್ಲೀಟ್ ಆಗಿದೆ ಅಷ್ಟೇ
ಹಾ ಪಿ ಯು ಕಂಪ್ಲೀಟ್ ಆದ್ರೆ ನೀವು ಜಾಯ್ನ್ ಆಗ್ಬೋದ ಅಲ್ವಾಕ ಇವಾಗ ಆಫೀಸ ಅಲ್ಲಿ ಫ್ರೆಂಟ್ ಡೆಸ್ಕ್ ಅಂತ ಇರ್ತಾರೆ
ಹ್ಞೂ ಅದಕ್ಕೂ ಟ್ರೈ ಮಾಡಿದೆ ಬಟ್ ಹೊಸದು ಅದಕ್ಕೆಲ್ಲಾಕ ಎಕ್ಸ್ಪೀರಿಯೆನ್ಸ್ ಕೇಳ್ತವ್ರೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಐ ಮೀನ್ ವಿತೌಟ್ ಎಕ್ಸ್ಪೀರಿಯನ್ಸ್ ಪ್ರೆಷರ್ ಆದರೆ ಹತ್ತು ಸಾವಿರ
ಹ್ಮ್ ಹ್ಮ್ ಹ್ಮ್
ಮೊನ್ನೆ ಒಂದು ಇಂಟರ್ವ್ಯೂಟ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಅಲ್ಲೂ ಅಷ್ಟೇನೆ ಫ್ರೆಷರ್ ಅಂದ್ರರು ಫ್ರೆಷರ್ ಅಂತೋಗಿದಕ್ಕೆ ಪಿ ಎಫ್ ಎಲ್ಲಿ ಏನಿಲ್ಲ ಅದು ಸಾವಿರ ಕೊಡ್ತೀನ ಅಂತ
ಹೌದಾ ನಾನ್ ಗೊ ಇಲ್ಲಿ ಸ್ಕೂಲ್ ಇದೆ ಅಲ್ವಾ ಆರ್ಕಿಡ್ಸ ನಿಮಗ ಹತ್ರ ಆಗತ್ತಾ
ಆರ್ಕಿಡ್ಸು ಅದೆಲ್ಲಿ
ಆ ಜೆಪಿ ನೀವು ಎಲ್ಲಿರೋದು ಹೇಳಿಯಕ್ಕ
ನಾವಿಲ್ಲಿ ಕೋಣನಕುಂಟೆ
ಆ ಕೋಣನಕುಂಟೆ ಅದೇ ಜೆ ಪಿ ಜೆ ಪಿ ನಗರ್ ಅಲ್ಲಿ ಒಂದು ಬ್ರಾಂಚ್ ಇದೆ ಜೆ ಪಿ ನಗರ್ ಅಲ್ಲಿ ಒಂದು ಜಯನಗರ್ ಅಲ್ಲಿ ಒಂದು ಎಲ್ಲ
ಓಕೆ
ನೀವು ಒಂದ್ಸರಿ ನೋಡಿ ಅಕ್ಕಾ ಅಲ್ಲಿ ಓಕೆ ಅಂತಂತಂದ್ರೆ ನಾನು ಕೇಳ್ತೀನಿ ನಮ್ಗೆ ಯಾರ್ಗಾದ್ರೂ ಗೊತ್ತಿರೋಗೆ
ಓಕೆ ಜಯನಗರ ಅಂದ್ರೆ ಸ್ವಲ್ಪ ಹತ್ರ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು
ಜೆ ಪಿ ನಗರಲ್ಲೂ ಇದೆ ಅಕ್ಕ ಬ್ರಾಂಚ್ ಅವ್ರ್ದು ಅಹ ಮೂವತ್ತರ ಮೇಲೆ ಬ್ರಾಂಚಸ್ ಇದಾವಕ್ಕ ಬೆಂಗ್ಗಳೂರಲ್ಲೇ ಎಲ್ಲಾ ಏರಿಯಾದಲ್ಲೂ ಒಂದೊಂದ ಇದೆ ನೀ ನೋಡಿರ್ತೀರಾ ನೋಡಿ ಆರ್ಕಿಡ್ ಸ್ಕೂಲ್ ಅಂತ ಹ ಅಕ್ಕಾ
ಅದೇನು ಅಷ್ಟು ನನಗೆ ಅಷ್ಟು
ನೋಡಿರ್ತಿರ ಅಲ್ಲ ಇಲ್ಲ ನೋಡಿರ್ತಿರಾ ಅಕ್ಕಾ ನಿಮ್ಗ್ ಗೊತ್ತಿರತೆ ಸ್ಕೂಲ್ ಅದೇ ಇ ಅಂತಂದು ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ ಡಿ ನಿಯರ್ ಬೈ ಆರ್ಕಿಡ್ಸ್ ಬ್ರಾಂಚ್ ಯಾವ್ದ ಇದೆ ಅಂತಂದು
ಓಕೆ
ಹ ನನ್ ಅಲ್ಲಿ ಯಾರಾದ್ರೂ ಗೊತ್ತಿರೋರು ಇದ್ರೆ ನಿಮ್ಗೆ ಬೇಕಿದ್ರೆ ಆದ್ರೆ ನಾನು ರೆಫರ್ ಮಾಡ್ತೀನಿ
ಕ
ಹ ಅಲ್ಲೆಲ್ಲಾ ಪ್ಯಾಕೇಜ್ ಚೆನ್ನಾಗಿದೆ ಅಕ್ಕಾ ಅಲ್ಲಿ ಯಾಕಂದ್ರೆ ನಾವು ನಾನು ಮುಂಚೆ ಮಾಡ್ತಿದ್ದೆ ಅಲ್ಲೇ ಅ ಅಂದ್ರೆ ನಾನು ಅ ಮ್ಯಾನೇಜರ್ ಅಂದ್ರೆ ಅ ಅಡ್ಮಿಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಬೇಕು ಅವಾಗ ಅಲ್ಲೇ ವರ್ಕ್ ಮಾಡಿ ಸೊ ಹಂಗಾಗಿ ನನಗೆ ಕಾಂಟ್ಯಾಕ್ಟ್ಸ್ ಇದಾಕ ಬೇಕಿದ್ರೆ ನೀವು ಸ್ಕೂಲ್ ಗೆ ಹೋಗತೀನಿ ಅಂತಂದ್ರೆ ನಾನು ಗೊತ್ತಿರೋರ ಹತ್ರ ರೆಫರ್ ಮಾಡಿಸ್ತೀನಿ
ಹ ಅದೇ ಇಲ್ಲಿ ನಮ್ಗ ಹತ್ರ ಇದೆ ಇದು ಕೊತ್ನೂರಲ್ಲಿ
ನೀವು ಗೂಗಲ ಅಲ್ಲಿ ಓ ಆರ್ ಸಿ ಎಚ್ ಐ ಡಿ ಅಂತ ಹಾಕಿ ನಿಯರ್ ಬೈ ಬ ಹಾ ಅಕ್ಕಾ
ಅದೇ ಅದೇ ಕೊತ್ನೂರ ಹತ್ರ ಇದೆ ನಮಗೆ ಹತ್ರ ಆಗುತ್ತೆ ಒಂದು ಆಫ್ ಆನ್ ಅವರು
ಹಾಫ್ ಅನ್ ಅವರ್ ಅಂದ್ರೆ ಎಷ್ಟು ಕಿಲೋಮೀಟರ್ ತೋರಿಸ್ತಿದೆ ಅಕ
ಏದು ಕಿಲೋಮೀಟರ್ಸ್ ಬಂದು ತ್ರೀ ಕಿಲೋಮೀಟರ್ಸ್ ತೋರಿಸ್ತಾ ಇದೆ
ಆ ತ್ರೀ ಕಿಲೋಮೀಟರ್ಸ್ಗೆ ಹಾಫ್ನ್ ಅವರಾ
ಹಾ ಐ ಮೀನ್
ಬಸ್ ಆತರ ಹಾ ಹಾ ಹಾ ಹಾ ಅದ ಸರಿಯಗ ಕೊತ್ನೂರ್ ಬ್ರಾಂಚಾ ಹ ಸರಿ ಅಕ ನಾ ಯಾರಿಗಾದ್ರು ಕೇಳಿ ಹೇಳ್ತೀನಿ ಏನಾದ್ರು ವೇಕೆನ್ಸಿ ಆತರ ಇದ್ರೆ ನೀವ್ ನಾನು ರೆಫರ್ ಮಾಡ್ತೀನಿ
ಓಕೆ ನಿಮ್ಮದು ಕೆಲಸ ಹಿಗಿದೆ
ಹ ನಮ್ದಸ ಫೀಸ್ ಆಗಿದೆ ಅಕ ಸದ್ಯ ಇವಾಗ ನಾನನ್ ಏನು ವರ್ಕ್ ಮಾಡ್ತಿಲ್ಲಾ ಅಕ್ಕ
ಓಕೆ
ರೀಸೆಂಟ್ ಆಗಿ ನಾನು ರಿಸೈನ್ ಮಾಡಿದ್ದೀನಿ
ಓ ಹೌದಾ
ಹಾ
ಹ ಯಕ್ಕೆೆ
ನಾನು ಫ್ಯಾಮ್ಲಿ ಜೊತೆ ಟ್ರಿಪ್ ಹೋಗ್ತಿದ್ದೀನ ಅಕ ಒಂದ್ ತಿಂಗ್ಗಳು ಅದಕ್ಕೋಸ್ಕರ ಒ ತಿಂಳ ರಜೆ ಎಲ್ಲ ಕೊಡೋದಿಲ್ಲ ಅಲ್ಲ ನನ್ಗೂ ಸ್ವಲ್ಪ ಗ್ಯಾಪ್ ಬೇಕಿತ್ತು ಅದಕೋಸ್ಕರ ಈಗ ಇದು ಕೇದಾರ್ನಾಥ್ ಬದ್ರಿನಾಥ್ ಎಲ್ಲ ಆತರ ಕಡೆ ಎಲ್ಲ ಹೋಗ್ತಿದ್ದೀವಿ ಅದಕೋಸ್ಕರ ನಾನೂ ರಿಸೈನ್ ಮಾಡಿದೆ
ಹಾ ಹಂಗತ್ರಿ ಫುಲ್ ಎಂಜಾಯ್ ಮಾಡ್ಬಿಟ್ಟು ಬನ್ನಿ
ಹಾ ಕ
ಫುಲ್ ಎಂಜಾಯ್ ಮಾಡ್ಬಿಟ್ಟು ಬನ್ನಿ ಅಂದೆ
ಆ ಹಾ ಹಾ ಹ
ಫ್ಯಾಮ್ಲಿ ಟ್ರಿಪ್ ಅಂದರೆ ಫಸ್ಟ್ ಆಫ್ ಆಲ್ ಚೆನ್ನಾಗಿರುತ್ತೆ
ಆ ಫ್ಯಾಮ್ಲಿ ಅಂದ್ರೆ ನಾನು ಅಮ್ಮ ಆ ಪ್ಯಾಕೇಜ್ ಅಲ್ಲಿ ಬುಕ್ ಮಾಡಿ ಹೋಗ್ತೀರದಾಗ
ಹೌದ
ಹ್ಮ್
ಹ್ಞೂ ಸರಿ ಸರಿ ನಿಮ್ಮಮ್ಮ ತಿಂದಿ್ರಾ
ಏನಕ್ಕ
ನಿಮ್ಮಮ್ಮ ಅವ್ರು ತಿಂದವ್ರ ತಿಂದು ಮಲ್ಕೊಂಡಿದ್ದೀರ ಅಂತ
ಹಾ ಎಲ್ಲಾರು ಊಟ ಮಾಡಾರೆ ನಿಮ್ ಮನೇಲಿ
ನಮ್ಮ ಮನೆಯಲ್ಲಿ ನಮ್ಮ ಮಗ ನಮ್ಮ ಅಕ್ಕ ಮಕ್ಳು ಬಂದವ್ರೆ ಅವರು ಜತೆ ಆಟಾ ಆಟ ಆಟ ಆಡ್ತಾ ಮಲ್ಕೊಂಡಿದ್ದೀನಿ ನಾನು ಸುಮ್ಮನೆ
ಹ ಹಾ ಹಾ ನಿಮ್ಗೆ ಮಗು ಎಷ್ಟ ಜನ ಅಕ್ಕ
ಒಂದೇ ಒಂದ ಮಾಕ ಅವನಿಗೆ ಫೋರ್ ಇಯರ್ಸ್
ನಾ ಸ್ಕೂಲ್ಗೆ ಹೋಗ್ತಿದ್ದನಕ
ಬೇಕು ಇನ್ನೂ ಹಾಕಿಲ್ಲ
ಹೌದಾ
ಈಗ ತ್ರೀ ಕಂಪ್ಲೀಟ್ ಆಗಿದೆ ಡಿಸೆಂಬರ್ಗೆ ಈಗ ತ್ರೀ ಅಂಡ್ ಹಫ್ ಯಾರು ಅಂದ್ರರು ಫೋರ್ ಕಂಪ್ಲೀಟ್ಹಾಗಿ ವ ಆಗಬೇಕು ಆಮೇಲೆ ಸೇರ್ಸ್ಕೊು
ಇಲ್ಲ ಇಲ್ಲ ಇಲ್ಲ ತ್ರೀ ಇಯರ್ಸ್ಗನೆೇ ನರ್ಸರಿ ಹಾಕ್ತಿರಕ್ಕ
ಅದೇ ಆದರೆ ಈಗ ಇನ್ನೂ ಕೇಳಬೇಕು ಅಕ್ಕ ಪಕ್ಕ ಸ್ಕೂಲ್ಸಲ್ಲಿ
ಹಾ ಹಾ
ಸದ್ಯಕ್ಕೆ ಅಕ್ಕ ಮಕ್ಕಳು ಇದ್ದಾರೆ ಅವ್ರ ಜೊತೆ ಆತಾಡ್ತವನೆ ಸರ್ಲಲಿ ಆಮೇಲೆ ನೋಡೋಣ ಅಂತ ಕ ನಾನ ಸುಮ್ನೆ ಇದ್ದೆ
ಹ್ಮ್ ಇವಾಗ ಫೋರ್ ಇಯರ್ಸ್ ಆಲ್ರೆಡಿ ರನ್ನಿಂಗ್ ಇದೆ ಅಂತಂದ್ರೆ ಅವ್ರ ಆಲ್ಮೋಸ್ಟ್ ಇವಾಗ ಎಲ್ ಕೆ ಜಿ ಇರ್ಬೇಕಿತ್ತು ಇರ
ಹ ಫೋರ್ ಈಗಿಟ್ಟಿದೆ ಫೋರ್ ಕಂಪ್ಲೀಟ್ ಆಗಿಲ್ಲ ಫೋರ್ ಸ್ಟಾರ್ಟ್ ಆಯ್ತು
ಹ್ಮ ಎಲ್ ಕೆಜಿ ಅವಾಗ ಕರೆಕ್ಟ್ ಒಂದೇ ಕ್ಲಾಸ್ಿಗೆ ಬರ್ಬೇಕಂದ್ರೆ ಸಿಕ್ಸ್ ಇಯರ್ಸ್ ಇರ್ಬೇಕು ಇಲ್ಲಾಂದ್ರೆ ಮತ್ತೆ ರಿಪೀಟ್ ಮಾಡಿ ಓ ಓದಿಸ್ತಾರೆ ಸರಿಯಕ್ಕ ನಿಮಗ್ ಮತ್ತೆ ಮಾಡ್ತೀನಿ
ಓಕೆ ಓಕೆ ಬಾಯ್